ಏನಿಲ್ಲ ನೀ ಏನ್ ಮಾಡತಿ.
ನಾನು ಏನಿಲ್ಲ ನೀ ಆರಾಮ.
ನಾ ಆರಾಮದ ನೀ ಅರಾಮಿದಿ.
ಹಾ ನಾನು ಆರಾಮದಿನ್ ಊಟ ಅದು.
ಊಟ ಆಯ್ತು ನಿಂದು.
ನಂದು ಆಯ್ತು ನೋಡ್ ಏನ್ ಮಾಡ್ದೆ ಊಟ.
ರೊಟ್ಟಿ ಪಲ್ಯ ಅನ್ನ ಸಾರು ನಿಮ್ದ.
ಜೋರದಲ್ಲ ನಂದ ಅನ್ನ ಸಾರು ಅಷ್ಟೆ.
ಅಕ್ಕ ಚಪಾತಿ ರೊಟ್ಟಿ ಮಾಡ್ಕೊಂಡು ತಿನ್ಬೇಕಕ್ಲೆ.
ನಾ ಇರೋ ಪಿ ಜಿ ಒಳಗ ನೀವ್ ಅರಾಮ್ ಮನೇಲಿ ಇದ್ದೀರಾ ಇಲ್ಲ ಹೆಂಗ್ ಮಾಡಕ್ಗತ್ತ.
ನಿಮ್ ಪಿ ಜಿ ಓನರ್ ಹೇಳ್ಬೇಕಲ್ಲ ಮಾಡ್ಕೊಟ್ರತೆ.
ನಂಬಾರ್ ಕಳಿಸತೇ ನೀನ್ ಹೇಳ ನೋಡೋಣ ನಿನ್ ಮಾತಾಡ್ರೋ ಕೇಳ್ತಾರಾ. ಹ
ಆಯ್ತ ಆಯ್ತ ಕಳ್ಸು.
ಹಾ ಮತ್ತೆ ಎಲ್ಲ ಚೆನ್ನಾಗಿದ್ದಾರಾ ಮನೆಲಿ.
ಎಲ್ಲಾರು ಆರಾಮಿದಾರ ನೀವ್ ಹೆಂಗಿದ್ದೀರಿ
ಅಂದೆ ಏನ್ ಮನೆ ಇವಾಗ ಕೆಲ್ಸ ಮಾಡ್ತಿರೋದಾ ಹೆಂಗೆ
ಹಾ ಮಾಡ್ತಿದೀನಿ
ಏನ್ ಕೆಲಸ ಮಾಡ್ತಿರೋದು
ನಾನು ಟೀಚಿಂಗ್ ಮಾಡ್ತಿರೋದು
ಹೌದಾ ಯಾವ ಸ್ಕೂಲ್ಗೆ
ನಮ್ದು ಶ್ರೀ ಬಿ ವಿ ಸೋನವಲ್ಕರ್ ಸ್ಕೂಲ್ ಪಬ್ಲಿಕ್ ಸ್ಕೂಲ್ ಸಿ ಬಿಎಸ್ಇ ಸ್ಕೂಲ್ ಮೂಡ್ಲಗೇಲಿ
ಎಷ್ಟಕ ಯಾವ ಕ್ಲಾಸಿಗ ಮಾಡೋದು
ನಾನು ಸಿಕ್ಸ್ತ್ ಹಿಡ್ಕೊಂಡು ಟೆಂತ್ವರೆಗೂ ಮ್ಯಾಥ್ಸು ಮತ್ತೆ ಸೈನ್ಸು ಮಾಡ್ತಿರೋದು ಈಗ ವೆಕೇಶನ್ ಕ್ಲಾಸ್ ಸ್ಟಾರ್ಟ್ ಇದೆ ಹಾಲಿಡೇಸ್ ಇಲ್ಲಾ.
ಡೈಲಿ ಎಷ್ಟ ಅವರ ಮಾಡ್ತೀಯಾ
ಫೋರ್ ಟು ಫೈವ್ ಪೀರಿಯಡ್ ಸಿಗುತ್ತೆ.
ಹ ಸುಸ್ತ ಆಗಲ್ವಾ, ಅಷ್ಟೊತ್ತ ಮಾಡಕ್ಕೆ.
ಮಿಡಲ್ ಗ್ಯಾಪ್ ಇರುತ್ತಲ್ವಾ, ಕಂಟಿನ್ಯೂಸ್ ಆಗಿರಲ್ಲ. ಆಫ್ ಪಿರೇಡ್ ಇರುತ್ತೆ ಬ್ರೇಕ್. ಪೆರೇಡ್ ಇರುತ್ತೆ.
ಹ್ಮ ಅಂದ್ರೆ, ಎಂಜಾಯ್ಮೆಂಟ್ ಸಿಗುತ್ತೆ ಅಂತ.
ಎಂಜಾಯ್ಮೆಂಟ್ ಅಂತ ಏನಿಲ್ಲ. ಪ್ರೆಷರ್ ಇರುತ್ತೆ, ಹುಡುಗರ ಮೆಂಟೇನ್ ಮಾಡ್ಬೇಕಲ್ಲ.
ಕಾಟ ಕೊಡ್ತಿರ್ಬೇಕಲ್ಲ, ಕೀಟ್ಲೆ ಮಾಡೋದು ಈ ತರ.
ಹಾ ಮಾಡ್ತಾರೆ ಮನೇಲಿ ಎರಡು ಇದೆ. ಅತ್ರ ಮಾಡಿ ಮಾಡಿ ಸಂಬಾಳಿ ಸಂಭಾಳಿಸಿ, ಸಂಭಾಳಿಸಿ ರೂಢಿಯಾಗಿದೆ
ನಿಮ್ ಮದುವೆ ಆಗೈತಾ?
ಆಗಿದೆ.
ಓಹೋ
ಮತ್ತೆನ್ ಸಮಾಚಾರ ಮನೆಯಲ್ಲಿ ಅವ್ರನ್ನ ನೋಡಿ, ಸ್ಕೂಲಲ್ಲಿ ಆ ಮಕ್ಕಳನ ನೋಡಿ. ಎಷ್ಟು ಕೆಲ್ಸ ಮಾಡ್ತೀರಾ? ನೀವು.
ಮಾಡ್ಬೇಕಾಗತ್ತೆ, ಮಕ್ಕಳ ಭವಿಷ್ಯನು ಚೆನ್ನಾಗಿರ್ಬೇಕು. ಅಂದ್ರೆ ಏನಾದ್ರು ಮಾಡ್ಲೇಬೇಕು. ಮನೇಲಿ ಕುೂತ್ಕು ಡೂ ಏನು ಮಾಡದು.
ಇರ್ಲಿ ಬಿಡಿ, ನಿಧಾನ ಮಾತಾಡಿ.
ಹಾ, ಹಾ ಆಯ್ತು.
ಮತ್ತೆ ಏನ್ ಸಮಾಚಾರ
ಮತ್ತೆ ಹೇಳ್ಬೇಕು ನೀವೇ, ನಿಮ್ ಕಡೆನ ಏನಾದ್ರೂ ಹೊಸಾ ಸ
ನಮ್ದೇನಿಲ್ಲ, ಬೆಳಿಗ್ಗೆ ಎದ್ದು ಲೈಬ್ರರಿ ಹೋದ್ರೆ ಒಂದ ರಾತ್ರಿ ಬರೋದು, ಏನ್ ಫ್ರೆಶ್ ಇಲ್ಲ ಏನಿಲ್ಲ. ಬರಿ ಓದು, ಓದು ಇದು ಬಿಟ್ರೆ ಏನು ಇಲ್ಲ.
ಮತ್ತೆ ಯಾವ, ಇದ್ರ ಬಗ್ಗೆ ಓದ್ತಿರೋದು ನೀವು?
ನಾನು ಇದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ್ತಿರೋದು. ಅಂದ್ರೆ ಇವಾಗ, ನನ್ನೇನ್ ಯು ಪಿ ಎಸ್ ಸಿ ಎಕ್ಸಾಮ್ ಗ ಓದತಿರೋದು, ನೆಕ್ಸ್ಟ್ ಮಂತ್ ಅದ್ ಎಕ್ಸಾಮ್ ಇರೋದು.
ಯಾವ ಎಕ್ಸಾಮ್ ಇದೆ?
ಯು ಪಿ ಎಸ್ ಇ ದು ಪಬ್ಲಿಕ್ ಸರ್ವಿಸ್ ಎಕ್ಸಾಮ್. ಅದೇ ಇವಾಗ. ನೆಕ್ಸ್ಟ್ ಮಂತ್ ಎಕ್ಸಾಮ ಇದೆ. ಅದಕ್ಕೆ ಪ್ರಿಪೇರ್ ಆಗ್ಬೇಕು.
ಇವಾಗ, ಎಕ್ಸಾಮ್ ಬರ್ದಿದ್ದೀರಾ ಯಾವ್ದಾದ್ರು?
ಹ್ಮ್ ಅಂದ್ರೆ ಇವಾಗ ನಮ್ದು ರಾಜ್ಯದ ನಮ್ ರಾಜ್ಯದ್ದೇ, ಒಂದು ಹಲ್ವಾಗ್ ಕರೆದಿದ್ದಾರೆ.
ಹಾಂ
ಬರ್ತಿದೀನಿ. ಯಾವ್ದ ಆಾಗಿಿಲ್ಲ ಬಟ್ ಇನ್ನು ಯಾವ ಕಲ್ಪ ಆಗುತ್ತೆ, ಆಗುತ್ತೆ ಅಂತ ಕೇಳಿ ಯಾವ್ದ. ಮಾಡ್ತಾ ಇಲ್ಲ ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ.
ಸದ್ಯಕ್ಕೆಷ್ಟೊಂದ ಯಾವ್ದು ಕಾಲ್ಫರ್ಮ್ ಆಗ್ತಾನೆ, ಇಲ್ಲ ಅನ್ಸುತ್ತೆ.
ಅದೇ ಇವಾಗ ಶ್ರದ್ದೆ ಕಡೆ ಮಾಡ್ತೀನಿ, ಮಾಡ್ತೀನಿ ಉಂಟು ಮಾಡ್ತಾನೆ ಇಲ್ಲ, ಅದಕ್ಕೆ ಕಾಯ್ತಾ ಇದೆ. ಎಲ್ಲಾ ಮಕ್ಕಳಲ್ಲಿ ಹೋದವರು ಜಾಸ್ತಿ ಆಗಿದಾರ ಇವಾಗ.
ಹ್ಮ್
ಎಲ್ಲ ತುಂಬಾ ಕಷ್ಟ ಇದೆ.
ಮತ್ತೆ ಮನೆ ಕಡೆ ಎಲ್ಲಾ ಆರಾಮ.
ಎಲ್ರುೂ, ಆರಾಮಾರೆ ನಿಮ್ ಮನೆ ಕಡೆ ಎಲ್ಲಾ ಆರಾಮ.
ಹಾ ಎಲ್ಲಾರ.
ಮತ್ತೆ ಎಲ್ ಹೊರ್ಗಡೆ ಹೋಗಿಲ್ವಾ, ವೀಕೆಂಡ್ ಎಲ್ಲಾ.
ವೀಕೆಂಡ್ ಅಂದ್ರೆ, ಸ್ಯಾಟರ್ಡೇ ಮೂರು ಗಂಟೆವರೆಗೂ ಸ್ಕೂಲ್ ಇರುತ್ತೆ. ಮೂರ್ ಗಂಟೆಯಿಂದಿಂದ ಅಂದ್ರೆ, ಮನೆಗ್ ಬರುವಷ್ಟೀ ನಾಲ್ಕ್ ಗಂಟೆ ಆಗತ್ತೆ..
ಕೆ
ತ್ತ ಎಲ್ಲಿ ಹೋಗಕ್ಕಾಗಲ್ಲ ನಾಳೆ ನೋಡ್ಬೇಕು ಇಲ್ಲೇ ನಮ್ಮ್ ಊರಲ್ಲಿ ಒಂದು ಜಾತ್ರೆ ಇದೆ
ಹ ಹಾ
ಟೈಮ್ ಸಿಕ್ಕ್ರೆ ಹೋಗಿ ಬರ್ಬೇಕು
ಅಂದ್ರೆ ದೊಡ್ಡ ಜಾತ್ರೆ ಆಗತ್ತಾ ಹೆಂಗ ಅಂದ್ರೆ ಊರ್ ಜನ ಎಲ್ಲ ಸೇರ್ತಾರ ಅಂದ್ರೆ ಒಂದೇ ಒಂದೇ ಊರು ರ ಇನ್ನು ಇನ್ ಸುತ್ತಮುತ್ತ ಊರೆಲ್ಲ ಸೇರುತ್ತ
ಹಾ ಇಲ್ಲ ಎಲ್ಲ ಸುತ್ತಮುತ್ತ ಹಳ್ಳಿ ಜನರೆಲ್ಲ ಬರ್ತಾರೆ
ಮತ್ತ್ ಹೋಗಿ ಎಂಜಾಯ್ ಮಾಡಿ ಒಂದ್ ದಿನ ಆದ್ರೂ ಒಸತ್ತಿಗೆ ಹೋದೆೇ ಒಂದ್ ದಿನ ರಚೆ ನಿಮ್ಗೆ ಯಾವಾಗಾದ್ ಓದಿ
ಅದೇ ನಾಳೆ ಟ್ರೈ ಮಾಡಬೇಕು ಟೈಮ್ ಸಿಕ್ಕ್ರೆ ಹೋಗಿ ಬರಬೇಕು
ಹಾ ಹಾ ಮತ್ತೆ ನಿಮ್ಮ್ ಮಕ್ಕಳು ಕಿಟ್ಲೆ ಕೊಡಲ್ವಾ ನಿಮ್ಗೆ ಜಾಸ್ತಿ
ಏ ಸಿಕ್ಕಾಪಟ್ಟೆ ಕೊಡ್ತಾರೆ
ಹೌದಾ
ಮತ್ತೆ ನಿಮ್ದೇನು ಫ್ಯೂಚರ್ ಪ್ಲಾನ್ ಏನೇನಿದೆ ನಿಮ್ದು
ಫ್ಯೂಚರ್ ಪ್ಲಾನ್ ಏನಿಲ್ಲ ಇವಾಗೊಂದ ಗೋರ್ಮೆಂಟ್ ಜಾಬ್ ತಗೋಬೇಕಂತ ಇದ್ದೀನಿ ಅಷ್ಟೆ
ನೀನ್ನು ಎಷ್ಟು ವರ್ಷ ಓದ್ಬೇಕು ಅನ್ಕೊಂಡಿದ್ದೀರಾ
ಇವಾಗ ಇದು ಒಂದ್ ವರ್ಷ ಇನ್ನೊಂದ್ ಸ್ವಲ್ಪ ಜಾಸ್ತಿ ಎ ವರ್ಷಕಿ ಮಾಡ್ಕೋಬೇಕಂತ ಇದದೆ ಯಾವ್ದಾದ್ರು ಕಾಲ್ಫಾಲ್ ಮಾಡಿದ್ರೆ
ಹ
ಮತ್ತ ಅದೇ ಆಗ್ತಿಲ್ಲ ಅಲ್ಲ ಹದ್ನ ನೋಡ್ಬೇಕ ಇವಾಗ. ಹ
ಚೆನ್ನಾಗಿ ಓದಿ ಚೆನ್ನಾಗಿ ಮಾಡಿ
ಹ್ಮ್ ಮಾಡಣ ಮತ್ತೆ ಊರ್ ಕಡೆ ಎಲ್ಲಾ ಹೋಗಿಲ್ವಾ
ಊರ್ ಕಡೆ ಹೋಗಿದ್ದೆ ಮೊನ್ನೆ ನನ್ನ ಮಗಳಿಗೆ ಹುಷಾರ್ ಇರ್ಲಿಲ್ಲ. ಅವಾಗ ಅಲ್ಲೇ ಹಾಸ್ಪಿಟ್ಲ್ ಅಲ್ಲಿ ಹೋಗಿದ್ವಿ
ಹ್ಮ ಇವಾಗ ಆರಾಮಾಗಿದ್ದಾಳಾ
ಹಾ ಇವಾಗ ಆರಾಮ ಆಗಿದ ಹಾಸ್ಪಿಟ್ಲಲ್ಲಿ ಒಂದು ಫೈವ್ ಡೇಸ್ ಇದ್ವಿ ಅದಾದ್ಮೇಲೆ ಒಂದ್ ನಾಲ್ಕಕ್ ದಿನ ರಜೆ ತಗೊಂಡು ಮನೇಲ್ಲಿದ್ದು. ವಾಪಸ್ ಬಂದು ಸ್ಕೂಲಿಗೆ ಜಾಯಿನ್ ಆಗಿದ್ದೇನೆ.
ಹ್ಮ್
ಮತ್ತೆ ನೀವ ಏನಾದ್ರು ಪಾರ್ಟ್ ಟೈ ಮಾಡ್ತಿದೀರಾ.
ಪಾರ್ಟ್ ಟೈಮ್ ಅಂತ ಏನಿಲ್ಲ ಇವಾಗ ಅವಾಗ ಅವ ಕಪಿದ್ರೆ. ಹ ನಂಗೆ ಮಾಡ್ತಾ ಇರ್ತೀನಿ ನಿಮ್ಮ ಕಸು ಎಲ್ಲ ಇದ್ದಾವ ಹಸುಗಳೆಲ್ಲ ಇದ್ದಾವ ನಿಮ್ಮಲ್ಲಿ
ಹಾ ಇದಾವೇ ಇದಾವೇ
ಅದೇ ಒದ್ತರಿ ಅದೇ ಗೊತ್ತಾಯ್ತು
ಒಂದ್ರಡುವ
ಹೌದಾ
ಹ್ಮ್
ಅದೆಲ್ಲ ಯಾರ್ ನೋಡ್ಕೊತಾರೆ ಮತ್ತೆ
ಎಲ್ರು ಮನೇಲಿ ಎಲ್ರು ಅತ್ತೆ ಮಾವ ನಾವು ನಮ ನಿಗೇನಿ ಮೈದ್ನಾ ಎಲ್ರು ಎಲ್ರೂ ಸೇರಿ ಮಾಡ್ತೇವೆ ಹಾ ನಮ್ದು ಜಾಯಿಂಟ್ ಫ್ಯಾಮಿಲಿ
ಹೌದಾ ಚೆನ್ನಾಗಿರುತ್ತಾ
ಎಡ್ಜಸ್ಟ್ ಮಾಡ್ಕೊಂಡ್ ಹೋದ್ರೆ ಚೆನ್ನಾಗಿರುತ್ತೆ ಮಾಡ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅವರವರ ಅವರವ್ರ ಮನಸ್ ಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ ಜಾಸ್ತಿ ಇಲ್ಲ ಅಂದ್ರ ಮೇಲಿ ಇರ್ಲೇಬೇಕಲ್ವಾ ಮನೆ ಬಿಟ್ಟು
ಹ ಸ್ವಲ್ಪ ಮಂಚಿ ಖುಷಿ ಆದ್ರೆ ಏನು ಒಂತರ ಅಸಮಾಧಾನ ಇಲ್ಲಾವಾಗೋ ಮಾಡಿದ್ರೆ ಹೋಗುದು
ಮನೆಯಲ್ಲೂ ಕಿರಿಕಿರಿ ಹೊಳಗಡೇನು ಕಿರಿಕಿರಿ ಅಂದ್ರೆ
ಮತ್ತೆ ನಿಮ ಇವಾಗ ಸ್ಕೂಲ್ ಜಾಯಿನ್ ಆಗಿ ಎಷ್ಟು ವರ್ಷ ಆಯ್ತು
ನಾನ್ ಜಾಯಿನ್ ಆಗಿ ಇವಾಗ ಆರು ತಿಂಗಳ ಆಯ್ತು
ಹೌದಾ
ಮಿಟರ್ಮಿಂದ ಜಾಯಿನ್ ಆಗಿರೋದು
ಅಂದ್ರೆ ಇವಾಗ ವೆಕೇಶನ್ ನೀವು ತಗೊತಿದ್ದೀರಲ್ಲ ಟ್ಯೂಷನ್ ಮಾಡ್ತಿದೀರಲ್ಲ ಅದ ಅವ ಸ್ಕೂಲಿಂದಾನೇ ಆಕ್ತಾರೇ ನಿಮ ಚಾಯ್ಸಾ ಅದು
ಅದು ಸಿ ಬಿ ಎಸ್ಸಗೆ ವೆಕೇಶನ್ ಅಂತ ಇರಲ್ಲೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗ್ಬಿಡುತ್ತೆ ಆ ಜಾಸ್ತಿ ಹಾಲಿಡೇಸ್ ಇರಲ್ಲ ಸಿ ಬಿ ಎ ಸಿ ಗೆ
ಹ ಅಂದ್ರೆ ರಜ ಎಲ್ಲ ಕೊಡೋದೇ ಇಲ್ವಾ ಅವನಿಗೆ
ಇಲ್ಲ ಕೊಡ್ತಾರೇ ಸ್ಟಾರ್ಟಿಂಗ್ ಏಪ್ರಿಲ್ ಒಂದ್ ಟೆನ್ ಡೇಸ್ ಕೊಡ್ತಾರೆ
ಹಾ
ಮಾರ್ಚ್ ಎಂಡಲ್ಲಿ ಒ ಟನ್ ಡೇಸ್ ಕೊಡ್ತಾರೆ ಏಪ್ರಿಲ್ಗೆ ಸ್ಟಾಟಾಗುತ್ತೆ ಸ್ಕೂಲ್
ಹೌದ
ಅಪ್ಪಸ ಮೇ ಟೆನ್ಗೆ ರಡಿ ಯಗರೆ ಜೂನ್ ಒನ್ಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒನ್ ಮಂತ್ ಟೋಟಲ್ ಒನ್ ಮಂತ್ ಕೊಡ್ತಾರೆ ಆಲ್ಮೋಸ್ಟ್
ಹೌದಾ
ಮಿಡ್ ಟೈಮ್ ಅಲ್ಲಿ ಅವ್ರಿಗೆ ಬೇಸಿಕ್ಕು ಅದು ಇದು ಅಂದ್ಕೊಂಡು ಕ್ಲಾಸಸ್ ಇರುತ್ತೆ
ಹೌದಾ ಎಲ್ಲ ಚೆನ್ನಾಗ್ ನಡೀತಿದೆ ಅಲ್ಲ ಎಲ್ಲಾ ನೀವ್ ಆರಾಮಾಗಿದ್ದೀರಾ
ಹಾ ಎಲ್ಲಾ ಚೆನ್ನಾಗೆ ನಡೀತಿದೆ ಸಬ್ಜೆಕ್ಟ್ ಚೆನ್ನಾಗಿದೆ ನಾನು ಯೂಸ್ ಆಗ್ತಿದೆ ಎಲ್ಲ ಚೆನ್ನಾಗಿ ನಡತಿದೆ
ನೀವು ಏನಾದಾರರು ಮತ್ತೆ ಸೈಡ್ ಏನಾದರು ಜೊತೆ ಹಾಕ್ತೀದಿರ ಆಗುತ್ತಾ ಅದು
ಸೈಡ್ ಪ್ರಿಪೇರ್ ಆಗ್ ಹ ಆಗ್ಬೇಕಿತ್ತು ಬಟ್ ನಂದು ಸ್ವಲ್ಪ ಮ್ಯಾರೇಜ್ ಆದ್ಮೇಲೆ ನೇಮ್ ಕರೆಕ್ಷನ್ ಆಗಿದೆ ಅದು ಇಶ್ಯೂ ಆಗ್ತಿದೆ ಹಾಗಾಗಿ ಇ ಏನೋ ಅಪಾರ್ಚುನಿಟಿ ಇಲ್ಲ ಅನ್ಸುತ್ತೆ ನಾವೆಲ್ಲ್ರ ಚೇಂಜ್ ಮಾಡಸ್ಕೋಬೇಕಂತ ಟ್ರೈ ಮಾಡಿದ್ವಿ ಬಟ್ ಆಗ್ತಾ ಇಲ್ಲ ಅದು ಒಂದ್ ಮೂರ್ ನಾಲ್ಕ್ ಸಲ ಟ್ರೈ ಮಾಡಿದ್ವಿ ನಾವೆಲ್ಲ
ಅಂದ್ರೆ ಪ್ರೊಸೆಸಿಂಗ್ ಜಾಸ್ತಿ ಆಗತ್ತಂತಾನ
ಇಲ್ಲ ಅದು ಇನ್ವ್ಯಾಲಿಡ್ ಅಂತಾನೆ ಬರ್ತಿದೆ
ಓ ಹ ಓಕೆ
ಅದು ಏನೋ ಜಾಸ್ತಿ ಪ್ರೋಸೆಸ್ ಇದೆ ಅದಕ್ಕೆ ಬಹಳಸ್ಟ. ಏನ್ ಎನೋ ಟೆನ್ ತೌಸಂಡ್ ಎಲ್ಲ ಖರ್ಚಾಗುತ್ತೆ ಹಂಗೆ ಹೆಂಗೆ ಅಂತ ಹೇಳ್ತಿದಿದ್ದಾರೆ ಅದು ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ.
ಹೌದಾ
ಇರ್ಲಿ ಬಿಡಿ ಇದೆ ಪ್ರೈವೇಟ್ ಅಲ್ಲಿ ಏನಾದ್ರು ಮಾಡ್ಕೊಂಡ್ರ ಆಯ್ತು ಅಂತ ಸುಮ್ನಾಗ್ಬಿಟ್.
ಹ್ಮ್ ಮಾಡಿ ಇದು ಚೆನ್ನಾಗಿರುತ್ತೆ ನಿಮ್ದೆ ಅಂದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸಿಕ್ರೆ.
ಹಾ ಎಕ್ಸ್ಪೀರಿಯನ್ಸ್ ಮತ್ತೆ ನಾಲೆಜ್ ಇ ಇದ್ರೆ ಇಲ್ಲಿ ಕೂಡ ಅಷ್ಟ ಸ್ಯಾಲರಿ ಚೆನ್ನಾಗಿ ಸಿಗುತ್ತೆ ಸೊ ಇವಾಗ ಸ್ಟಾರ್ಟ್ ಟಿಂಗ್ ಹಾಂಗಲ್ಲೇ ಹಂಗಾಗಿ ಸ್ಲೋ ಆಗಿ ಹೋಗ್ತಿದೆ.
ಊಟ ಎಲ್ಲಾ ಆಗಿದೆಯಲ್ಲ.
ಊಟ ಆಗಿದೆ ಅವಾಗ್ಲೆ.
ಮಕ್ಳು ಎಲ್ಲ ಮಲ್ಕೊಂಬಿಟ್ರ
ಅವ್ರ ಇನ್ನು ಮಲ್ಗಲ್ಲ ಅವ್ರು ಹತ್ತು ಗಂಟೆ ಮೇಲೆ ಮಲ್ಬೋದು.
ನಮ್ಮನ್ನ ಮಲಗ್ಸಿ ಅವ್ರ ಮಲಗೋದು.
ಹೌದಾ
ಮತ್ತೆ ಅವಾಗವಾಗ ಕಾಲ್ ಮಾಡ ಊರ್ ಕಡೆ ಇವಾಗ. ಸದ್ಯಕ್ಕೆನಿಲ್ಲ ಹೋಗ್ಬೇಕು.
ಸರಿ ಕಾಲ್ ಮಾಡ್ತಾ ಇರಿ ನೀವು.
ಹಾ ನೀವು ಮಾಡಿ.
ಓಕೆ
ಬಾಯ್
ಬಾಯ್ ಗುಡ್ ನೈಟ್
ಗುಡ್ ನೈಟ್.